ಹಲೋ
ಹಲೋ
ಹಾ ಹೇಳು ಲಕ್ಷ್ಮಿ
ಹ್ಮ್ ನಂದು ಒಂದೆರಡು ಬ್ಲೌಸ್ ಹೊಲ್ದು ಕೊಡುವು ಇದ್ವು
ಹಾ
ಅದಕ್ಕ ಯಾವಗ ತಗೋ ಬಂದು ಕೊಡ್ಲಿ ನನ್ ಬ್ಲೌಸ್ನ
ಖಾಲಿ ಇದ್ದಾಗ ನಾಳೆ ಬರೀ ಫ್ರೀ ಇದ್ದಾಗ ಹೊಲ್ ಕೊಡ್ತೇನೆ
ಹೌದಾ ಸಾದಾ ಬ್ಲೌಸ್ ಹೊಲಿತಿ ತೀರಾ ಡಿಸೈನ್ ಎಲ್ಲಾ ಹೊಲಿತೀರಾ
ಸಾದಾ ಬ್ಲೌಸ್ ಹೊಲತೆೇವೆ ಡಿಸೈನ್ ಬ್ಲೌಸ್ ಹೊಲತೇವೆ ಹೊಲತೆವೆ ಬ್ಲೌಸ್ ಹೊಲತೆವೆ ಆಮೇಲೆ ಈಗ ನ್ಯೂ ಫ್ಯಾಷನ್ ಅಂತ ಹೇಳಿ ಬ್ಲೌಸ್ ಬಂದ ಅರ್ಟ್ ವರ್ಕ್ ಡಿಸೈನ್ ಅಂತ ಹೇಳಿ ಆ ಡಿಸೈನ್ ಹೋಲಿ ತೇವೆ ಕಸ್ಟಮರ್ ಯಾವ್ದು ಡಿಸೈನ್ ಕೇಳತಾರ ಆ ಪ್ರಕಾರ ನಾವು ಅವ್ರಿಗೆ ಸ್ಟಿಚ್ ಮಾಡ್ ಕೊಡ್ತೇವೆ ನಿಮ್ಗೆ ಯಾವ ಬೇಕಾಯ್ತು
ಸಾದಾ ಬ್ಲೌಸ್ ರೇಟ್ ಏನು
ಸಾದಾ ಬ್ಲೌಸಿಗೆ ಟೂ ಹಂಡ್ರೆಡ್ ತಗೋತೀವಿ ಲೈನಿಂಗ್ ಯಾಕೆ ಹೊಲ್ಯಾಕ್ ವಿತ್ ಲೈನಿಂಗ್ ಆದ್ರ ಲೈನಿಂಗ್ ಆದ್ರ ಮುನ್ನೂ ಡಿಸೈನ್ಸ್ ಆದ್ರ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಆಮೇಲೆ ಫೋರ್ ಫಿಫ್ಟಿ ಹಿಂಗೆಲ್ಲಾ ತಗೋತೇವಿ
ಹೌದಾ ಹಾ ನಮಗ್ ಸಾದಾ ಬ್ಲೌಸ್ ಹೊಲ್ದ ಕೊಡ್ಬೇಕಿತ್ತು
ಹಾ
ಹಾ ಯಾವಾಗ ಕೊಡ್ತೀರಾ ನಾಳೆ ತಗೊಂಬಂದ್ ಕೊಟ್ರೇ
ಒಂದು
ಹೌದೇನ್ರಿ
ಹ್ಮ್ ಯಾಕಂದ್ರೆ ನಮ್ಮಲ್ಲಿ ಸ್ಟಿಚ್ ಎಲ್ಲಾ ಕಸ್ಟಮರ್ ಕೊಟ್ಟೋಗಿರ್ತಾರಲ್ಲ ಅವ್ರು ಎಲ್ಲಾ ಸ್ಟಿಚ್ ಮಾಡಿ ಆಮೇಲೆ ನಾವು ನಿಮ್ಮವು ಮಾಡ್ಬೇಕಲ್ಲಾ ಅವ್ರು ಫಸ್ಟ್ ಕೊ ಹೋಗಿತ್ತಾರ ಅರ್ಜೆಂಟ್ ಬಾಳ ಅರ್ಜೆಂಟ್ ಇದ್ರೆ ಫಿಫ್ಟಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ತಗೊಂಡು ಸ್ಟಿಚ್ ಮಾಡಿ ಕೊಡ್ತೀವಿ ನಿಮಗೆ
ಹೌದಾ
ಹ್ಮ್
ನೀ ನೀವೇನು ಟೈಲರಿಂಗ್ ಮನೇಲಿ ಕಲ್ತಿದ್ದ ಏನು ಹೊರಗ ಹೋಗಿ ಕಲ್ತ್ ಬಂದಿದ್ದ
ಇಲ್ಲ ನಾ ಏನ್ ಕ್ಲಾಸ್ಸಿಗೆ ಹೋಗಿಲ್ಲ ಅಂದ್ರೆ ನಮ್ಮ ಮಾಮಾರ ಸ್ಟಿಚ್ ಅವರು ಟೇಲರ್ ಅದಾರ ನಾನ ಚಿ ಕ್ಕೋಳಿದ್ದಾಗಿಂದ ನಾ ಅವ್ರ ಕಡೆ ನೋಡ್ಕೋ ಅಂತ ಬರ್ತಿದ್ದೆ ಅವ್ರು ಹೆಂಗ್ ಕಟ್ಟ ಮಾಡ್ತಾರಾ ಏನ್ ಮಾಡ್ತ ತರಾ ಅದೆಲ್ಲಾ ನೋಡ್ತಿದ್ದೆ ನೋಡಿ ನೋಡಿ ನನ್ಗೂ ಹೊಲಿ ಬೇಕ ನಾನು ಹಿಂಗ ಸ್ಟಿಚ್ ಮಾಡ್ಬೇಕನ್ನೋ ಆಸೆ ಹುಡ್ತಿತ್ ನನಗು ಆಮೇಲ್ ಬರ್ಬರ್ತ್ತಾ ಆಮೇಲೆ ಅವರು ಹೆಂಗ್ ಕಟ್ಟಿಂಗ್ ಮಾಡ್ತಾರ ಎಷ್ಟ್ ಇಂಚ್ ತಗೋತಾರ ಹೆಂಗ ಶೋಲ್ಡರ್ ಮಾಪ್ ಮಾಡ್ತಾರ ಅದೆಲ್ಲ ನೋಡ್ ಕೋಂತ ಇದ್ದೆ ಆಮೇಲೆ ಒಂದ್ಸಲ ನಂದ ನಾನ ಸ್ಟಿಚ್ ಮಾಡಿದೆ ಸ್ವಲ್ಪ ಎಲ್ಲಾ ಪ್ರಾಬ್ಲಮ್ ಆತ ಆಮೇಲೆ ಮತ್ತೆ ಮ ಇದನ್ನ ಕೇಳಿದೆ ಅವ್ರಿಗೆ ಹಿಂಗ್ ಮಾಡಿದ್ದಾರೆ ಹೆಂಗ ಅಂತ ಹೇಳಿ ಎಲ್ಲ ಅವ್ರಲ್ಲ ಹಿಂಗಿ ಮಾಡಿದ್ರ ತಪ್ಪಾಕೈತಿ ಹಿಂಗ ಸರಿ ಮಾಡ್ಕೋ ಕಟ್ಟ ಕ ಮಾಡ್ಕೊ ಅಂತೆ ಎಲ್ಲಾ ಮತ್ತ್ ಹೇಳ್ಕೊಡ್ತಿದ್ರು ಅವರು ಅವ್ರ ಕಡೆ ಹಳ್ಸ್ಕೊಂಡ್ ಹೇಳ್ಸ್ಕೊಂಡ ಈಗ ಓನ್ ನಾನ ಆಗಿ ಕಟ್ ಮಾಡಿ ಬ್ಲೌಸ್ ಮಾಡ್ತೇನಿ
ಹ್ಮ್ ನಮಗೇನರ ಕ್ಲಾಸ್ ಏನರ ಹೇಳ್ಕೊಡ್ತೀರಾ ಬಂದ್ರೆ
ಹ್ಮ್ ಹೇಳ್ತೇವಲ್ಲಾ
ಹೌದಾ ಎಷ್ಟು ಮಂತ್ಲಿ ಎಷ್ಟು ದಿನ ತಗೊಂತ್ರ ನೀ ವೀಕ್ಲಿ ತಗೊಂತೀರಾ ಕ್ಲಾಸಸ್
ಕ್ಲಾಸ್ ವಾರದಾಗ ಐದ್ ದಿನ ತೋತೇವಿ ಸ್ಯಾಟರ್ಡೆ ಸಂಡೇ ಹಾಲಿಡೇ ಮಾಡ್ತೇವಿ ನಮ್ಗು ಫ್ರೀ ಟೈಮ್ ಬೇಕಲ್ಲ ಎರಡು ದಿನ ಹ ನಾವು ಸ್ಟಿಚ್ಚು ಮಾಡ್ಬೇಕು ನಿಮಗ್ ಕ್ಲಾಸು ಹೇಳ್ಬೇಕಂದ್ರ ನಮಗ್ ಹೆವಿ ಬಾಳ್ ಆಕೇತಿ
ಹಾ ಹಾ ಏನ್ ಕ್ಲಾಸ್ ಹಾ ಕ್ಲಾಸ್ ಹೇಳ್ಕೊಡಕ್ ಏನ್ ಫೀಸ್ ಐತ್ ಮೇಡಮ್
ಹಾ ಫೀಸ್ ಐತೆ ಓನ್ ಥೌಸಂಡಂಡ ರೂಪೀಸ್ ಇರ್ತತಿ ಮಂತ್ಲಿ ಕ್ಲಾಸ್ ನಾವೆಲ್ಲಾ ನಿಮ್ಗೆಲ್ಲಾ ಫರ್ಫೆಕ್ಟ್ ನೀವೆಲ್ಲಾ ಪೂರಾ ನಿಮ್ಮ ಬ್ಲೌಸ್ ನೀವ ಸ್ಟಿಚ್ ಮಾಡು ಫರ್ಫೆಕ್ಟ್ ಆಗುವಂಗ ನಿಮ್ಗೆಲ್ಲಾ ಸ್ಟಿಚ್ ಹೇಕೊಡ್ತೇವಿ
ಹೌದಾ ಮೇಡಮ್ ಇದು ಏನ್ರ ಎಂಬ್ರಾಯ್ಡ್ರಂಗ್ ವರ್ಕ್ ಅಕ್ಕಿಂದ ಏನ್ ಹಾಕ್ತಿ ಏನ್ ಕಸೂತಿ ಅಂತ ಏನ್ ಹಾಕ ಕೊಡ್ತೀರಾ
ಹಾ ಅದ್ರದ್ದ ಈಗಿಂದ ಹೊಸ ಮಿಷನ್ ಬಂದಾವ್ ಈಗೆಲ್ಲಾ ಮದ್ಲೆಲ್ಲಾ ಕೂತ್ ಹಾಕ್ಬೇಕ ಆಕಿತ್ತ ಓರ್ಲಾಕ್ ಮಿಷನ್ ಗ ಈಗ ಹಂಗಲ್ಲ ಈಗ ರೆಡಿನ ಮಿಷನ್ ಬಂದ್ಬಿಟ್ಟವ ಅದಕ್ ನಿಮ್ದ ಬ್ಯಾಕ್ ನೆಕ್ಂದ ಇದದು ಹೇಬಿಟ್ರ ಅವ್ರಲ್ಲಾ ಡಿಸೈನ್ ಎಲ್ಲ ಅದು ಮಿಷನ್ ಹಾಕಿಕೋಡ್ ತೈ ತಿ ಹಂಗಾಗಿ ನಿವು ಇ ಸಲೆಕ್ಟ್ ಮಾಡುದುಷ್ಟ ಡಿಸೈನ್ ಅದ ತಾನ ಇದಾಕ ಸ್ಟಿಚ್ ಮಾಡ ಹಂಗೂ ಮಾಡ್ಕೊಡ್ತೇರಿ
ಹೌದಾ
ಹ್ಮ್ ನಿಮ್ಗೆ ಯಾವ್ ರೀತಿ ಬೇಕಲ್ಲ ಆ ರೀತಿ ನಾವೆಲ್ಲಷ್ಟ ಸ್ಟಿಚ್ ಮಾಡ್ಕೊಡ್ತೇವೆ
ಹೌದಾ ಅಂದ್ರೆ ನನ್ ಕಡದಿರು ಒಬ್ ಇಬ್ರು ಇದ್ರೆ ನನ್ ಫ್ರೆಂಡು ಅವರು ಎಲ್ಲರ ಹೊಲಗಿ ಕ್ಲಾಸ್ ಹೇಳ್ಕೊಡ್ತಾರ ಅಂತ ಕೇಳು ಇನ್ಫಾರ್ಮ್ ಮಾಡ ನನ್ಗ್ ಹೇಳು ಅಂತಿದ್ರ
ಹ್ಮ್
ಅದಕ್ಕೆ ನೀವ ಏನಾದ್ರರು ಹೇಳ್ಕೊಡ್ತೀರಾ ಅಂತ ಕೇಳಿದೆ
ಇಲ್ಲ ಹೇಳ್ಕೊಡ್ತೇನೆ ಮೇಡಮ್ ನಿಮ್ ಕ್ಲ ನಿಮ್ ಒಬ್ರ ಇಲಕ್ಕಿನ್ನ ಇನ್ನು ನಿಮ್ ಫ್ರೆಂಡ್ ಸರ್ಕಲ್ ನ್ಯಾಗ ಹೇಳ್ರಿ ಅಂದ್ರ ನೀವು ಒಬ್ಬ್ರಕಿಂತ ಇನ್ನೂ ಒಂದ್ ನಾಕ್ ಜನಾ ಜನ ನಮ್ಗ ಬಂದ್ರ ಅಂದ್ರ ನಮ್ಗೂ ಅನುಕೂಲ ಆಕೇತಿ ಹೇಳ್ಕೊಡಾಕ ಒಬ್ರಿಗೆ ಅಂದ್ರ ಅಂತೇಳೆ ಸಪ್ರೇಟ್ ಟೂ ಅವರ್ಸ್ ಟೈಮ್ ತೆಗಿಬೇಕೈತಿ ಅದು ವರ್ಕ್ ಕೊಟ್ಟ ಆಗುದಿಲ್ಲ ನಮಗ ನಿಮ್ ಜೊತೆ ನಿಮ ಸ ಫ್ರೆಂಡ್ ಸರ್ಕಲ್ನಾಗ ಇನ್ನು ಒಂದು ಒ ನಾಕೈದ್ ಜನ ಇದ್ರಂದ್ರ ನಮ್ಗ ಇನ್ನು ಅನುಕೂಲ್ ಆಕೇತಿ ನಮ್ಗೂ ಹೇಳ್ಕೊಡಾಕ್ ಅನುಕೂಲ ಆಕೈತಿ ನಿಮ್ಗೂ ಕಲಿಯಾಕ್ ಎಲ್ಲಾ ಇಂಟ್ರೆಸ್ಟ್ ಬರ್ತೈತಿ ಒಬ್ಬರ ಆದ್ರ ಬೋರಿಂಗ್ ಆಗ್ಕೈತಿ ಆಮೇಲೆ ನಿಮ್ ಫ್ರೆಂಡ್ ಸರ್ಕಲ್ ನೀವಿದ್ದು ಆ ಗ ಅವರು ಕಲಿದ್ ನೋಡಿ ನಿಮ್ಗೂ ಇನ್ನಷ್ಟು ಇಂಟ್ರೆಸ್ಟ್ ಬರ್ತೈತಿ ನಾನು ಹೊಲಿಬೇಕಲ್ಲ ನಾನು ಮಾಡ್ಬೇಕು ಲ್ಲಾ ಅಂತ ಹೇಳಿ ಆಮೇಲ್ ನೀವು ಕ್ಲಾಸ್ ಮುಗಿಸಿದ್ಮೇಲೆ ನೀವು ಅರ್ಜಿನೂ ಹಾಕ್ಬೋದು ಈಗ ಮೋದಿಜಿ ಅವರು ಹೊಸ ಮಿಷನ್ ಕೊಡಾತಾರ ಅರ್ಜಿ ಹಾಕಿದ್ರೆ ಟೇಲರಿಂಗ್ ಅವ್ರಿಗೆ ನೀವು ಅ ನೀವ್ ಮಾಡಿ ಹಂಗೂ ತಗೋಬಹುದು ಮಿಷನ್ ಆ ನಿಮ್ದ ಮಿಷನ್ ಇಲ್ಲಿಲ್ಲ ಅಂದ್ರ
ಹೌದ ಏನ್ರಿ ಹ್ಮ್ ಅಂದ್ರೆ ಇದು ಟೈಲರಿಂಗ್ ಒಂದೇ ಹೇಳ್ಕೊಡ್ತಿರಾ ಏನ್ ಕಸೂತಿ ಅವು ಎಂಬ್ರಾಯ್ಡ್ರಿಂಗ್ ವರ್ಕಿನು ಅವು ಎನ್ರ ಕಸ ಹೇಳ್ಕೊಡ್ತೀರಾ ಅಂತ ಎಲ್ಲಾನು ಹೇಳ್ಕೊಡತಿರೇನ್ ಟೈಲರಿಂಗ್ ಒಂದ ಹಳ್ಕೊಡ್ತೀರ ಅಂತ
ಹಾ ಟೇಲರಿ ಮೇಡಮ್ ಟೇಲರಿಂಗ್ ಒಂದರಿ ಅದ ಮಿಷನ್ ಎಂಬ್ರಾಯ್ಡ್ರಿ ಮಿಷಿನ್ ಅಂದ್ರ ಅದು ಅದ ಹಿಂದ್ ನೆಕಿಂದ ಅಷ್ಟ ಮಾರ್ಕ್ ಹಾಕ ಕೊಡುದು ಅದ ಮಿಷನ್ ತಾನ ಎಲ್ಲಾ ಇದು ಮಾಡ್ತತೈತ್ರಿ ಮೇಡಮ್ ಅದೇ ನಾವ ವೇನ್ ಹೇಳ್ ಕೊಡೊ ಅವಶ್ಯ ಕತೆ ಇರುದುಲ್ರಿ ಮೊದ್ಲ ಮೇನ್ ಏನ್ ಬೇಕಂದ್ರ ನಿಮಗ ಕಟಿಂಗ್ ಬೇಕ್ರಿ ಕಟಿಂಗ್ ನೀವು ಕರೆಕ್ಟ್ ಟ್ಟ ಫರ್ಫೆಕ್ಟ್ ಆಗಿ ಕಟಿಂಗ್ ಕಲ್ತರಂದ್ರ ಏನ ಹೊಲಿಯೋದೇನ ಬಾಳ ಈಜಿರಿ ಅದ
ಹೌದೇನ್ ಮ ಮದ್ವಿ ನೀವೆಲ್ಲ ಬ್ಲೌಸ್ ನೀವ ಹೊಲಿತೀರಾ ಇನ್ನು ಬರೀ ಎಷ್ಟೇ ಡಿಸೈನ್ ಸಾದ ಅಂತ ಅಷ್ಟೇ ಹೊಲಿತೀರಾ
ಇಲ್ಲ ಮದ್ವೆವು ಸ್ಟಿಚ್ ಮಾಡ್ಕೊಡ್ತೇವ್ರಿ ಮೇಡಮ ಮದ್ವೇವು ಹಿಂಗೆ ಯಾವರ ಬಂದು ಅಂದುರಿ ಅವನಸ್ ಸ್ಟಿಚ್ ಮಾಡಕೊಡ್ತೇವ್ರೀ
ಹ ನಮ ಫ್ರೆಂಡ್ ಒಬ್ಬಾಕಿನ್ ಮದ್ವಿ ಇತ್ರಿ ಅವ್ಳ್ದು ಮದ ಸೀರೆ ಬ್ಲೌಸ್ ಎಲ್ಲಿ ಹಾಕ್ಬೇಕು ಅಂತ ಕೇಳತಿದ್ಲು ಅದಕ್ಕೆ ನಿಮ್ದ್ ಹೆಸರು ಹೇಳಿದ್ದೆ ನಾನು ನಿಮ್ ಅಡ್ರೆಸ ಅವಳ ಅವಳಿಗ ಕೊಟ್ಟಿದ್ದೇನ್ರೀ ಅವಳ ಫೋನ್ ಮಾಡ್ಬೋದು ನಿಮ್ಗೆ ಒಂದ್ ಸ್ವಲ್ಪದ ಜಲ್ದಿ ಹೊಲ್ ಕೊಡ್ತೀರಾ ಅವಳಿಗೆ
ಹಾ ಹೊಲ್ ಕೊಡ್ತೇವ್ರಿ ಮೇಡಮ ಹಂಗ ಅರ್ಜೆಂಟ್ ಇದ್ರ ಅಂದ್ರ ನಾವು ಹೊಲ್ ಕೊಡ್ತೇವ್ರೀ ಮೇಡಮ
ಹಾ ಅದೇ ನೀ ಎಲ್ಲಾರು ಕೇಳ್ದೆ ನಾನು ನೀವು ಚೆನ್ನಾಗ್ ಹೊಲಿತೀರಿ ಸ್ಟಿಚಿಂಗ್ ಎಲ್ಲಾ ಚೆನ್ನಾಗ್ ಐತಿ ಆಮೇಲೆ ಪರ್ಫೆಕ್ಟ್ ಕುಂದಿರ್ತಾವ ಅಂತ ಹೇಳಿದ್ರು ಅದಕ್ಕೆ ಅವಳ್ದು ಮದ್ವಿ ಇ ತ್ತು ಅವಳು ಕೇಳ್ತಾ ಇದ್ಲ ನನಗೆ ಅವಾಗವಾಗ ಎಲ್ಲರೆಯ ಜಲ್ದಿ ಕೊಡ್ಬೇಕು ಆಮೇಲೆ ಸ್ಟಿಚ್ ಎಲ್ಲ ಚೆನ್ನಾಗಿರ್ಬೇಕು ಆಮೇಲೆ ಅಳತಿ ಕೊಟ್ಟಂಗೆ ಕರೆಕ್ಟ್ ಆಗಿ ಹೊಲಿಬೇಕು ಅಂತ ಹೇಳ್ತಿದ್ಲು
ಹ್ಮ್
ಅದಕ್ಕೆ ನಿಮ್ದು ಅಡ್ರೆಸ್ ಫೋನ್ ನಂಬರ್ ಕೊಟ್ಟಿದ್ದೀನಿ ಮೇಡಮ್ ನಾನ ಅಕಿಗೆ
ಹ್ಮ್ ಹ್ಮ್
ಅವ್ಳು ಮಾಡ್ಬೋದ್ ನೋಡ್ರಿ ನಿಮ್ಗೆ ಗೆ ಹಾಗೆ ಇವತ್ತು ಇಲ್ಲ ಅಂದ್ರೆ ನಾಳೆ ಮಾಡ್ಬೋದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಅರಿ ಅವ್ರ ಕಳ್ಸ್ರಿ ಮೇಡಮ್ಮ ನಾವ್ ಹಂಗೆಲ್ಲಾ ಸ್ಟಿಚ್ ಮಾಡ್ಕೊಡ್ತೇವ ನಮ್ ಕ ಎಕ್ಸ್ಟ್ರಾ ಮತ್ ನಮಗ ಸ್ವಲ್ಪ ಹೆಲ್ಪ್ ಮಾಡಕನು ನಮ ಜೊತಿ ಇಟ್ಕೊಂಡೇವ್ರರಿ ನಾವ್ ಕೆಲ್ಸಕ್ ಹಂಗ ಅರಿ ಭ ಬಾಳ ಬಂದು ಅಂದ್ರ ಹೊಳ್ಯಾಕ. ಸ್ವಲ್ಪ ಹೆಲ್ಪಿಂಗಿಗೂ- ಒಬ್ಬರನ್ನ ಇಟ್ಕೊಂಡಿವಿ ಮೇಡ್ ನಾವು. ಹಗೆಲ್ಲಾ ಸ್ಟಿಚ್ ಮಾಡ್ಕೊಡ್ತೇವ್ರಿ ಏನ್ ಸ್ಟಿಚ್ಂದ ಏನು ನೀವು ಟೆನ್ಷನ್ ತೊಗೊಂಡಕ ಹೋಗಬೇಡ್ರಿ ಅಷ್ಟ ಪರ್ಫೆಕ್ಟ್ ಆಗಿ ನಿಮಗ್ ನೀಟಾಗಿ-
ಹ್ಮ್ ಇಲ್ಲ ಮೇಡಮ್ ಅವಳು ಅವರು ಅಕ್ಕನ್ ಮದವಿ- ಹಾಕಿದ್ಲು ಬೇರೆ ಕಡೆ ಅದು ಬ್ಲೌಸರ್ ಸರಿ ಹೊಲ್ದಿದ್ದಿಲ್ಲ ಎಲ್ಲಾ ಕೆಡಸ ಕೊಟ್ ಬಿಟ್ಟಿದ್ರು ಅವರು.
ಹ್ ರಿ.
ಹಂಗಾಗಿ ಅವ್ಳು ಬಾದಿನ ಆಯ್ತ ನನ್ ಕೇಳತ್ತ ಯಾರ ಆದರೇನು ನೋಡು ನೋಡು ಅಂತೇಳಿ.
ಹ್ಮ್.
ಅದಕ್ಕೆೆ ನಿಮ್ದು ನಂದ ಇನ್ ಇನ್ನೊಬ್ರು ನಮ್ ಮನ ಕಡೆನ ಅವ್ರು ನಿಮ್ ಕಡೆ ಬ್ಲೌಸ್ ಹೊಲಸ್ಕೊಂತತಾರೆ
ಹ್ಮ್ನ್ ನರಿ ಮೇಡಂ.
ಅಂತಾರಲ್ಲ ಅದನ್ನಲ್ಲ ಎಷ್ಟು ಕರೆಕ್ಟ್ ಆಗ ನೀಟ್ ಹಾ ಕುಂತತಿದ್ದು ನೋಡಿದ್ದೆ ನಾನು.
ಹಾ ನರಿ.
ಅದಕ್ಕೆ ಅವ್ರ ಕೇಳೆ ನೀವ ಇಲ್ಲಿ ಹೊಲಿಸತೀರಾ ಅಂತ ಕೇಳಕ್ಕೆ ಅವರು- ನಿಮ್ ಹೆಸರು ಹೇಳಿದ್ರು.
ಹ್ಮ್.
ಅವರು ನನಗೆ ನಿಮ್ ನಂಬರ್ ಕೊಟ್ಟು ನಿಮ್ ಹೆಸರು ಹೇಳಿ ಅಡ್ರೆಸ್ ನನ್ಗ್ ಕೊಟ್ಟಿದ್ರು.
ಹಾ.
ನಾನ್ ಮತ್ತೆ ಅವಳಿಗೆ ಕಾಲ್ ಮಾಡಿ ಹಿಂಗ್ ಹೊಲಿತಾರೆ ಹಿಂಗ ಚೆನ್ನಾಗ ಐತಿ ನೋಡು ಅಂತೇಳಿ.
ಹ್ಮ್.
ಫಸ್ಟ್ ಒಂದು ಸಾದಾ ಬ್ಲೌಸ್ ಕೊಟ್ಟು ನೋಡು ಚೆನ್ನಾಗ್ ಅನ್ಸಿದ್ರೆ ಆಮೇಲೆ ಹೊಲುವಂತೆ ಅಂತ ಅಂದಿ ದೇ ಅಕಿಗೆ ಹೊಲ್ಸ್ಕುವಂತೆ ಅಂತೇಳಿ.
ಹ್ಮ ರಿ.
ಅದಕ್ಕ ಆಕಿ ನಾಳೆ ಇಲ್ಲಾಂದ್ರೆ ಅಥ್ವಾ ನಾಡ್ದ್ರಾಗ ಫೋನ್ ಮಾಡ್ಬೋದು ನಿಮ್ಗೆ.
ಹಾ ಮಾಡ್ಲಿರಿ ಮೇಡಮ್ಮ ಮಾಡ್ಲಿ.
ಒಂದ್ ಸ್ವಲ್ಪ ಚೆನ್ನ ತಂಗ ಹೊಲ್ ಕೊಟ್ರೆ ಟ್ಯಾಂಗ್ ಚಲೋ ಆಗ್ತೈತಿ ಮೇಡಮ್ ನಮ್ಗೆ.
ಹ್ಮ್ ಇಲ್ರಿ ಮೇಡಮ್ ಹೊಲ್ ಕೊಡ್ತೇವೆ ನಾವೇನ್ ಹಂಗೇನ್ ಇದು ಮಾಡುದಲ್ರಿ. ಹೊಲ್ಕ್ ಕೊಡ್ತೇವೆ ಅವ್ರರ ಕಸ್ಟಮರ್- ಕಳಸ್ರಿ ನೀವು ಆ ಕಸ್ಟಮರ್ನ ಕಳಸಿದ್ರೆ ಅಂದ್ರೆ ನಾವು ಅವ್ರಿಗೆ ಎಲ್ಲಾ ನೀಟಾಗಿ ಹೇಳಿ ಅವ್ರಿಗೆ ಎಲ್ಲಾ ಇಲ್ಲೇ ಮನೆಯೊಳಗೆ ಹಾಕಿಸಿ ನೋಡಿಸಿ ಬೋಟಿಕ್ಕಿಂತನೂ ಪರ್ಫೆಕ್ಟ್- ಒಟ್ಟೆಗೆ ಅವ್ರಿಗೆ ಕೂಡಂಗ ನಾವ್ ಹೊಲ್ಕ ಕೊಡ್ತೇವ್ರಿ ಮೇಡಮ.
ಹಾ ಅವ್ರ್ದು ಇಪ್ಪತ್ತೈದಕ್ ಮದುವೆ ಇತ್ತು.
ರಿ ಮೇಡಮ್ಮ ಅವರು ಫೋನ್ ಹಚ್ಲಿ ರೀ ಅವ್ರ ಇ ಮಾಡಿದ್ರಂದ್ರೆ ನಾ ಸ ಇದು ಮಾಡ್ಕೋತೇನ್ ರೀ.
ಹೌದಾ ಮೇಡಮ್.
ಹ್ಮ್.
ಹ್ಮ್ ಅದೇ ಅವ್ಳಿಗೆ ಅವ್ಳ ಮದ್ ಇಪ್ಪತ್ತೈದಕ್ಕಿ ಇತ್ತು.
ಹಾ ನರಿ.
ಹಾ ಇಪ್ಪತ್ತೆರಡು ಇಪ್ಪತ್ಮೂರ್ಕಂದ್ರೆ ಕೊಡ್ತೀರಲ್ಲ.
ಹಾ ಕೊಡ್ತೇವ್ರಿ ಮೇಡಮ್ ಅದ್ನ ಹೇಳಿದ್ವಿಲ್ರರಿ ನಾವ್ ವ್ ಹಿಂಗ ಏನಾರ ಜಾಸ್ತಿ ಕಸ್ಟಮರ್ ಬಂದು ಸ್ಟಿಚ್ರ್ ಬಂದು ಅಂದ್ರ ಸ್ವಲ್ಪ ಹೆಲ್ಪ್ ಮಾಡಕ್ ನಮ್ಗೂ ಸೊಬ್ಲ ಜನ ಇಟ್ಕೊಂಡೇವ್ರಿ ನಾವ ಎಲ್ಲಾ. ಸೇರಿಸಿ ನಾವ್ ಹಿಂಗ ಮದ್ವೆ ಆ. ಎಮ್ಮೆ. ಇದರು ಬಂದು ಬ್ಲೌಸ್ ಬಂದು ಅಂದ್ರೆ ಎಲ್ಲರೂ ಸೇರಿಸಿ ಹೊಲ್ತೇವ್ರೀ ಮೇಡಮ್ ನಾವು ಹೊಲದ ಅವ್ರಿಗೆ ಪರ್ಫೆಕ್ಟ್ ಆಗೋ ಅಂಗ ಅವ್ರ ಟೈಮಿಂಗ್ ಈಗ ನೀಟ್ ಮಾಡಿ ಕೊಡ್ತೇವ್ರಿ ಮೇಡಮ್. ಅವ್ರಿಗೆ
ಹೌದಾ.
ಹ್ಮ್ ತೊಂಬ್ರಿ ಮೇಡಮ ನಿಮ ಅದಾವ ಅಂದ್ರೆಲ್ಲ ಬ್ಲೌಸ್ ಸ್ಟಿಚಿಂಗ್ ನಿಮ್ದ ಫಸ್ಟ್ ಟ್ರಯಲ್ ನೋಡ್ರಿ ಮೇಡಮ ಹ ನಿಮ್ದ ಎಲ್ಲಾ ಟ್ರಯಲ್ ನೋಡ್ರಿ ನಿಮ್ದ, ಇದೆಲ್ಲ ಸರಿ ನೀಟ್ ಆತಂದ್ರ ಅವ್ರಿಗೆ ಹೇಳರಂತೆ ನೀವ
ಹಾ ಆಯ್ತ್ ರೀ ಮೇಡಮ್ ಆಯ್ತ್,
ಹ್ಮ್ ಹಾ ಹಾ ಸರಿ ಮೇಡಮ
ಬಾಯ್ ಮೇಡಮ್
ಹಾ ಬಾಯ್
ಹ್ಮ್